ಹಲೋ
ಹಲೋ ಅವರು ಕಳ್ಸಿದ್ಯಾ ಹಬ್ರ ಆಯ್ತು ನಿಮ್ದು
ಹ ನಮ್ದು ಆಯ್ತು ನೋಡಿ ಏನ್ ಊಟ ಮಾಡಿದ್ರಿ
ನಮ್ದವರು ಅನ್ನ ಸಾಂಬಾರರು ನೀವು
ಹೌದಾ ನಾವು ಸೇಮ್ ಅನ್ನ ಸಾಂಬಾರು
ಹ್ಮ್ ಮತ್ತೇನು ಸ್ಪೆಷಲ್ ಮಾಡಿರ್ಲಿಲ್ವಾ
ನಮ್ಮ ಕಡೆ ಏನಿಲ್ಲ ನಿಮ್ ಕಡೆ ನಿಮ್ ತರಾನು ಸ್ಪೆಷಲ್ ಇರಲ್ಲಪ್ಪ ಇಲ್ಲಿ ನಾ
ನಮ್ ಕಡೆ ಸರಿಯಲ್ಲಿ ಇರುತ್ತೆ ಅದೇ ಅಲ್ಲ ನಮ್ದು
ಹ ಅಲ್ಲ ಇರ್ಲಿ ಆದ್ರೂ ನೀವು ವಾರದಲ್ಲಿ ಒಂದ್ಸಲ ಎರಡ್ ಸಲ ಆದ್ರರು ಮಾಡ್ತೀರಿ ನಮದ ಹ್ಮ್ ನಮ್ ಕಡೆ ಹಗಿಲ್ಲ ನಮ್ಗದ ಏನ ಅಂತಾರಲ್ಲ ಹಂಗಾಗಿದೆ
ಇರ್ಲಿ ಬೆಣನವ್ರ ಏನಾಗಲ್ಲ
ಹ ಹಾಗ ಅಂದ್ರೆ ಅದು ಒಬ್ಬೊಬ್ರು ಇದ ಅಲ್ವಾ ರುಡಿಿ ಅದು ಅಷ್ಟಷ್ಟ
ಹಾ ಹಾ ಅಲಬ್ರ ನಿಮ್ಗ್ ತಿಂತೀರಲ್ಲ ನೀವು ತಿಂದಿದಿರಲ್ಲ ಆಾಗ ಹೇಗ ಅನ್ಸುತ್ತೆ ಬ್ರ ಟೇಸ್
ಅ ಚೆನ್ನಾಗಿರತ್ತೆ ನಾವು ಯಾವಾಗಲೂ ಒಮ್ಮೆ ತಿನ್ನೋರಲ್ಲ ನಿಮ್ಗೆ ಅದು ಮಾಮೂಲಿ ಆಗ್ಬಿಟ್ಟಿರುತ್ತೆ
ಹ್ಮ ಮಾಮರಿಬ್ರಾ ಈಗ ಈಗ ಬಂದ್ರೆ ಮಾತ್ರ ವಾರಕ್ಕೆ ಹೊಂಟಾ ನೀ
ಹಾ ಹಾ
ಊರಿಗ್ ಹೋದ್ರೆ ವಾರಕ್ಕ ಎರಡ್ ಟೈಮ್ ಮೂರ್ ಟೈಮ್ ಪಕ್ಕ
ಹೌದೌದು ಅಂದ್ರೆಗ ನಮ್ಗೆ ಏನಾಗುತ್ತೆ ಅದು ಯಾವಾಗಲೂ ಒಂದ್ಸಲ ಪ್ರೂಪಾಯ ಬಿಿಡತ್ತಲ್ಲ ಅದೊಂಂತರ ಖುಷಿ ಜಾಸ್ತಿ ಇರುತ್ತೆ ನಮಗೆ
ಮತ್ತೆ ಏಡ್ ತಿಂದಿದ್ದೀರಾ ಬ್ರರು ನೀವು
ಇಲ್ಲಪ್ಪಾ ಹಾಗು ಆ ತರದ್ದೇನಿಲ್ಲಾ ನಾವು ಚಿಕ್ಕ ಚಿಕನ್ ಅ್ ಬಿಿಟ್ರೆ ಯಗ್
ಹೌದಾ ನಾವು ಡಿಗ್ರಿ ಹಾಕ್ಲ ಇದವರು ಶಿವಮೊಗ್ಗದಲ್ಲಿ ಆ ಕಡೆಲ್ಲ ಮಳೆ ಜಾಸ್ತಿ ಬರುತ್ತಲ್ಲ ಕಾಲ್ಗೆ ಹರಿತಿತ್ತು ನ ಮಾಸ್ಟರ್ ಪಕ್ಕ
ಹ್ಮ್ ಹ್ಮ
ಹ ಹಾತ ಕಾಲಿನಲ್ಲಿ ಏಡಿ ಸಿಕ್ಕಾಪಟ್ಟೆ ಇತ್ತು್ರ
ಹ್ಮ್ ಹ್ಮ್ ಹ್ಮ್
ನಾವು ಹಳ್ಳಿಲ್ಲಾ ತಿಂದಿರ್ತಿದ್ವಲ್ಲ ನಾವನು ನಮ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ವಿ ಒಂದ್ ಬಗಿಟ್ ತಗೊಂಡ್ವಿ ಏ ಬರ್ರರಿ ಹೇಳಿದಾವ್ ತುಂಬಾ ಚಕ್ಕ ಮರಣ ಅಂತ ಹೋದಿ ಇವ್ರಾ
ಹ್ಮ್ ಹ್ಮ್
ಹೇಳಿ ಹಿಡಿತಿದಿ ಹಿಡಿತಿದ್ ಬಗೀಟ ತುಂಬ ಆಯ್ತು
ಹೌದಾ
ಆ ಪಟ್ಟಿಗೆ ಹಿಡ್ಕೊಂಡ್ ಬಂದ್ವಿ ಹಾಸ್ಟೆಲ್ಗೆ ಎತ್ಕೊಂಡ್ ಬಂದ್ವಿ ಅದನ್ನ ಎತ್ಕೊಂಡ್ ಬಂದ್ವಿ ಎಲ್ಲ ಕ್ಲೀನ್ ಮಾಡಿದ್ವಾ ಕ್ಲೀನ್ ಮಾಡಿ ಕಬಾಬ್ ಮಾಡಿದ್ವಿ ಅದ್ರ ನಾವು
ಹೌದಾ
ಹ್ಮ ಎಲ್ಲಾ ಮೈದಾ ಇಟ್ಟಿಲ್ಲ ತಂದು ಕೊತ್ತಂಬರಿ ಕಿರಣ ಮಾಡಿ ಕಬಾಬ್ ಮಾಡಿದ್ವಿ ಹಾಸ್ಟೆಲ್ ನಲ್ಲ ಆ ಮಾಡಿದ್ ಸ್ಮೆಲ್ ಇಡೀ ಹಾಟಲ್ ಗಂ ಗಮ್ ಗಮ್ ಅಂತಿತ್ತು ಬ್ರೋ ಸ್ಮೈಲ್ ಹ ಬರೋರು ನಮ್ ರೂಮಿಗೆ ಏ್ ಯಾರು ಏನ್ ಮಾಡ್ತಿದೀರಾ ಈ ಪಾರ್ಟಿ ಟೇಸ್ಟ್ ಗಂ ಗಮ್ ಅಂತ ಇದ್ದ ಬರೋದು ನೋಡೋರು ಬಂದರ್ಗೆಎಲ್ಲಾ ತಿನ್ಸಿ ತಿನ್ಸಿ ಕಳಸ್ಿದ್ವಿ
ಹಾ ನಮ್ ಕಡೆ ಆತರ ಏನಿಲ್ಲ ಇಲ್ಲಿ ಕೆಲವರು ಮಾಡ್ತಾರೆ ನಮ್ ಅಂದ್ರ ಕಡಿಮೆ ಆತರದ್ದ
ನಮ್ಮವು ಗದ್ದ ಇದಾವಲ್ಲ ಬ್ರೋ ಗದ್ದೆ ಇದ್ದಾವ ನಮ್ಮವು
ಹಾ ಹಾ ಹಾ
ಗತ್ತಾಗ ಏನಾದ್ರು ಕೆಲಸ ಇತ್ತುಂದ್ರೆ ನಾವು ಅಡ್ವಾನ್ಸ್ ತಗೊಂಡ್ ಹೋಗ್ಬಿಡ್ತೀವಿ ಎಲ್ಲಾ ಮಸಾಲೆ ರೂಬ್ಕೊಂಡು ಎಲ್ಲ ತಗೊಂಡ ಹೋಗ್ಬಡ್ೀವಿ
ಹ್ಮ್ ಹಾ ಹಾ
ಅಲ್ಲೇ ಕೆರೆ ಐತಲ್ಲ ಹಿಡಿಯೋದು ಎಲ್ಲ ಕ್ಲೀನ್ ಮಾಡ್ಕೊಂಡು ಹ ಇದು ಇರುತ್ತಲ್ಲ ಬ್ರೋ ಕೆರೆ ದಂಡೆ
ಹಾ ಹೌದೌದು
ಅ ಕಟ್ಟೆ ಇರುತ್ತಲ
ಕೆರೆ ಕಟ್ಟೆ
ಹಾ ಕಟ್ಟೆ ಮೇಲೆ ಸಾಂಬಾರು ಮಾಡ್ಕೊಂಡು ತಿನ್ನೋದು
ಹ್ಮ ಹೌದಾ ಎಡಿದ್ ಎಡಿದ್ ಸಾಂಬಾರ್ು ಮಾಡ್ತಿದ್ರ ಮತ್ತದು ಹಾರ್ಡಿರುತ್ತಲ್ಲ ಮೇಲೆ ಅದೆ ಹೆಂಗೆ
ಹಾರ್ಡಿರುತ್ತ ಅದು ತಗ್ ಬಿಡ್ತವ ಅದು ಮೇಲೆಂದು
ಹ ತೊಗಟೆ ಇರುತ್ತಲ್ವಾ ಮೇಲೆ ಅದು
ಹ ಅದನ್ನ ತೊಗೊಟೆ ತೆಗತಿವಿ ಅದನ್ ತಿನ್ನಲ್ಲ ಮ ಕಾಲ್ ಇರ್ತವಲ್ಲ ಕಾಲು
ಹ್ಮ್ ಹ್ಮ್
ಆ ಕಾಲನು ತಿನ್ನಲ್ಲ ಅಂದ್ರೆ ಮನೇಲಿ ಇದ್ರೇನ್ ಮಾಡ್ತೇವಿ ಅವೆಲ್ಲ ಎಲ್ಲ ಕಾಲ್ನ ಮಿಕ್ಸಿ ಹಾಕಿ ರುಬ್ಕ್ತೀವಿ
ಹ್ಮ್ ಹ್ಮ್ ಹ್ಮ್
ರುಬ್ಬದ ರಸ ಅಷ್ಟೇ ಹಾಕ್ತಿೀವಿ ಕಾಲೆಲ್ಲ ಹಾಕಲ್ಲ ಹಾ ಸ್ಟ್ ಬರುತ್ತೆ ಚೆನ್ನಗಿ ಮತ್ತ ಅದರ್್ದ ಇದಿರುತ್ತಲ್ಲ ಬ್ರೋ ಕೊಬ್ಬು
ಅದೇ ಅದೇ ಅದೇ ಅದೇ ಅಂದ್ರೆ ಈಗ ಅದು ಟೇಸ್ಟ್ ಆಗತ್ತ ಅದು
ಅಲ್ಲ ಬ್ರೋ ಆವಾಗ ಆ ತಿರ್ತೀವಿ ಒಳ್ಳೆ ಕೆರೆ ಫುಲ್ಲು ಈಗಡೆ ಸ ನೋಡಿದ್ರೆ ಒಂದ್ ಕಡೆ ಫುಲ್ ನೀರು ಹಾ ಹೌದು
ಹ ತುಂಬಾ ಜಾಸ್ತಿ ಬೇಕಾಗತ್ತೆ ಅನ್ಸುತ್ತೆ ಅದು
ಹಾ ಅದ ಜಾಸ್ತಿ ಇ ತಿನ್ಬೋದು
ಹ್ಮ್ ಕ್ವಾಟಿಾಸ್ತಿ ಬೇಕ ಅನ್ಸರ್
ಹಾ ಹೌದು
ಈ ತರ ಆಗಲ್ಲ ಅದು ಮೀನು ಆಮೇಲೆ ಚಿಕನ್ ಆತರ ಈ ಜಾಸ್ತಿ ಆಗಲ್ಲ ಹ್ಮ್ ಹ್ಮ್
ನೀರೆಲ್ಲಾ ಹಿಡಿತೇವಿ
ಅದೇ ಅದೇ ಅಲ್ಲ ಅಂದ್ರೆ ಇದು ಎಡಿದ್ ಇರತ್ತಲ್ಲ ಇದ್ರಷ್ಟ ಕ್ವಾಂಟಿಟಿ ಜಾಸ್ತಿ ಬೇಕಾಗತ್ತ ಅದು ಮಾಡ್ಲಿಕ್ಕೆ ಏನಾದ್ರು ಮಾಡ್ಬೇಕಂದ್ರೆ
ಹಾ ಕ್ವಾಂಟಿಟಿ ಜಾಸ್ತಿ ಇರ್ಬೇಕು ಅಂದ್ರೆ ಒಂದು ಒಂದು ನಲವತ್ತ ಐವತ್ತ ಆದ್ರೂ ಇರ್ಬೇಕು ಎನ
ಹಾ ಬೇಕಂದ್ರೆ ಅದು ತೊಗಟೇನೆ ಹೋಗ್ಬಿಡ್ತ ಮ ವೇಸ್ ಆಗದ
ಹಾ ತೊಗಟೆನನೆ ಹೋಗ್ಬಿಡು ತುಂಬಾ ಹೋಗುತ್ತೆ ನೀವ್ ಹಿಡಿದಿದ್ದೀರಾ ಯಾವತ್ತಾದ್ರೂ
ಇಲ್ಲ ಇಲ್ಲ ನಾವ ಮಾಡಿಲ್ಲ ಹೇಳ ನೋಡಿದೀವಲ್ಲ
ಅಲ್ಲಾ ಹಿಡ್ಕೊಂಡಿದೀರಾ ಹೇಳಏಡೇನಾ
ಇಲ್ಲ ಇಲ್ಲ ಹಿಡ್ಕೊಂಡಿಲ್ಲ
ಇಟ್ಕಳೆಯವರು ಅಂದ್ರೆ ಎರಡು ದೊಡ್ ಕೊಂಬಿ ಇರ್ತಾವಲ್ಲ ಎರಡು
ಹ ಹಾ ಹಾ ಹಾ
ತುಂಬಾ ಸೂಕ್ಷ್ಮಿಾವವು ಕಡದ್ ಬಿಡ್ತಾವಲ್ಲ ಅಂದ್ರೆ ಕಸಿ ಬಿಡತ್ತಂಗೆ
ಹೌದಾ
ಹಾ ಬೆರಳದೇಲೆ ಬತನ ಬರುತ್ತೆ
ಅದ್ರದ್ದ ಏನ ಕಣ್ಣು ಇರಲ್ಲಲ್ಲ
ಇರುತ್ತೇವ್ರಾ ಎರಡು ಕಣ ಇರ್ತವೆ ಹಾ ನಾವೇಏನ್ ಮಾಡ್ತಿದವಿ ಅಂದ್ರೆ ಅದ್ ಕಡೆಗ್ ಬರ್ತಿತ್ತಲ್ಲಾ
ಹ್ಮ್ ಹ್ಮ್
ಅ್ರೆ ಸಣ್ಣ ಕಾಲ್ ಇರ್ತವಲ್ಲ ಸಣ್ಣ ಕಾಲಿಂದ ಮುಂದೆ ಉಗುರು ಇರುತ್ತೆ ನೋಡಿದೀರಾ
ಹ್ಮ್ ಹ್ಮ್ ಹ್ಮ್
ಉಗನ ಮುರಿದ್ ಬಿಟ್ಟು ಅದು ದೊಡ್ಡ ಇದ್ವಿರುತ್ತಲ್ಲ ಒಂದು ಅಲ್ಲೊಂದು ಗ್ಯಾಪ್ ಇರುತ್ತೆ ಸ್ವಲ್ಪ ಆ ಗ್ಯಾಕತಿಗ್ ಚುರ್ಗ್ ಬಿಟ್ಟೆ ಕಡ ಅಲ್ಲ ಅದು
ಹೌದಾ
ಹ ಆ ರೀತಿ ಎಲ್ಲಾ ಪ್ರಯೋಗ ಮಾಡ್ತವಿ
ಅದ ತುಂಬಾ ತಿಳ್ಕೊಂಡ್ರ ಬಿಡ್ರಿ ಎಡಿ ಬಗ್ಗೆ
ಹೌದು ಬ್ರಾ ಅದರಲ್ಲೇ ಪಳಗಿದೀವಿ ನಮ್ ಕೆರೆಗ ಅಂತಂದ್ರೆ ಎಗ್್ರಕೊಂಡ್ ಹೋಗರ್ ನಾವು
ಅದೇ ಅದೇ
ಹಾ ಕೆರೆಏ ಏಡಿ ಮೀನು ಅವೆಲ್ಲಾ ಸಿಕ್ತಾವ ಬರ್ರಿ ಬರ್ರಿ ಹೋಗೋಣಂತ ಹೋಗ ಒಂದ್ಸರಿ ಏಿ ಹಿಡಿತಿದ್ದೆವರು ದೊಡ್ಡ ಬಂಡೆ ಆದ್ರ ಕೆಳಗಡೆ ಒಂದು್ ಬೆಲ ಇತದು ಇಪ್ಪತ್ತ್ ಮೂರು ಎಡೆಗೆ ತೆಗೆದಿದ್ದೆ ಬ್ರಾ ಒಂದೇ ಐದರಲ್ಲಿ
ಹ್ಮ್ ಹ್ಮ್ ಹ್ಮ
ಒಂದೇ ಬಿಲ್ದಲ್ಲಿ
ಹೌದಾ
ಒಂದೊಂದ್ ಟೈಮ್ ಹಿ ಇರ್ತಬ್ರರು ಅದ್ರಲ್ಲಿ
ಅದೇ ಅದೇ ಹೌದಪ್ಪ ಬಾಳ ಹುಷಾರಾಗಿರ್ಬೇಕು
ಹಾ ಹ್ಮ ಇರ್ತ ಆಗತ್ ಏನ್ ಮಾಡ್ಬೇಕ ತಿನ್ಬೇಕಲ್ಲ
ಅದೇ ಅಂದ್ರೆ ಏನಾಗತ್ತಂದ್ರೆ ಹಾವು ಅದು ತನ್ನ ಆಹಾರ ಸಲುವಾಗಿ ಬಂದ ಕುೂತ್ಕೊಂಡ್ ಬಿಿಡ್ರ್ತಾವವು
ಹಾ ಕುೂತ್ಕೊಂಡ್ ಬಿಟ್ಟಿರ್ತಾರ
ಸಿಗುತ್ತೆ ಏನಾದ್ರೂ ಅಂತ ಆ ಹ್ಮ್ ಅದೇ ಅದೇ
ಅಡ್ತರ ಮಾಡ್ತೀವರ
ಹ್ಮ್
ಇವಾಗ ಮಳೆ ಇಲ್ಲಲ್ಲಾ ಇವಾಗ ಅಷ್ಟ ನೀರು ಇಲ್ಲ ಅಂತಿದ್ರ ಅಂತಿದ್ರು ಗದ್ದೆಗಳಿಗೆಲ್ಲ ನೀರ್ ಬಿಡಕ್ಕೆ ಹ್ಮ್
ಹ್ಮ್ಹ್ಮ್
ಯಾವವು್ದು ದೊಡ್ಡ ಮಳೆನೆ ಬಂದಿಲ್ಲ ಬ್ರೋ ಇವಾಗ
ಹೌದೌದು ಈಗೆಲ್ಲಾ ಮಳೆ ತುಂಬಾ ಕಡಿಮೆ ಆಗ್ಿಬಿಟ್ಟಿದೆ ಮಧ್ಯಾಹ ಅಂದ್ರೆ ಈಗ ಈ ವರ್ಷ ಏನಪ್ಪಾ ಏನು ಗೊತ್ತಾಗ್ತಾ ಇಲ್ಲ ಇ ನಿಮ್ ಬರಗಾಲ ಆಗುತ್ತೋ
ಏ ಬರಗಾಲನೆೇ ಆಗುತ್ತೆ ಬ್ರೋ ಈಗ ನಾ ನಿನ್ನೆ ನೀನ್ವ್ಸ್ ನೋಡ್ದ ಸೆಂಟ್ರಲ್ ಗೌರ್ಮೆಂಟ್ ಇಂದ ಹೋಮ್ ಅಫೇರ್ಸ್ ಐತಿಲ್ಲ ಅಮಿತ್ ಶಾ ಅವರು ಅವ್ರೇನ್ ನೋ ನೋಟಿಸ್ ಮಾಡ್ಬಿಟ್ಟಾರೆ ಎಷ್ಟು ರಾಜ್ಯಗಳಿಗೆ ಹದಿನಾಕು ರಾಜ್ಯಗಳಿಗೆನನು ನೋಟಿಸ್ ಕೊಟ್ಬಿಟ್ಟು ಇಷ್ಟು ಜಿಲ್ಲೆಗಳಿಗೆ ನೀರ್ ಬರಗಾಲ ಆಗುತ್ತೆ ಅಂತ ಅಡ್ವಾನ್ಸ್ ನೋಟಿಸ್ ಕೊಟ್ಟಿದ್ದಾರೆ ಅವರು
ಹೌದು ಅಂದ್ರೆ ಮುಂಚಿತವಾಗಿ ಎಲ್ಲ ವ್ಯವಸ್ಥೆ ಮಾಡಿ ಇಟ್ಟ ಹೋಗ್ಬೇಕು ಮೇವು ಆಮೇಲೆ ನೀರಿಂದ ಸ್ಟಾಕ್
ಹೌದು ನಾವ ಒಬ್ಬರು ಈ ವರ್ಷ ಜಾಸ್ತಿ ಹೊಲ ಮಾಡಿಲ್ಲ ಸದ್ಯಕ್ಕೆ ಹ್ಮ್ ಪ್ರತಿ ವರ್ಷ ಒಂದ್ ಹದ್ನೈದು್ ಇಪ್ಪತ್ತ ಎಕ್ರೆ ಮಾಡ್ತಿದ್ರು
ಹಾ ಹಾ
ಅಷ್ಟೆ ಒಂದು ನಾಲ್ಕು ಎಕರೆ ಮಾಡಿದ್ದಾರೆ ಅಷ್ಟೆ
ಹೌದಾ
ಅಂದ್ರೆ ಬೇರೆ ಹೊರಲ್ಲಿ ತಗೊಂಡು ಕೂಡ ಮಾಡ್ತಿದ್ರು
ಹ್ಮ ಹಾ
ಅದಿವಸ ಸದ್ಯ
ಹ್ಮ್ ನಂಗ್ ಮಾಡದು ಮಾಡದಿ ಇರೋದೇ ಒಳ್ಳೇದು ಯಾಂದ್ರೆ ಈಗ ಏನ್ ಏನಾಗತ್ತೆ ಅಂತ ಹೇಳಕ್ ಆಗಲ್ಲ ಈಗದು
ಕುರಿದ ತಗೊಂಡ್ ಹಾಕ್ಬಿಡಿ ಅಂತಿದ್ದೀನಿ
ಹಾ ಹಾ ಹುರಿಗ ಮೇವ ಬೇಕಲ್ಲಪ್ಪಾ ಅದು ಸಮಸ್ಯೆ ಇದೆ
ಹ್ಮ್ ಅಂದ್ರೆ ಮೇವೆಲ್ಲ ರೆಡಿ ಮಾಡಿ ಇಟ್ಟಿದೇವ್ರ ನಾವು
ಹ್ಮ
ಇದರದ ಶೇಂಗ ಅದೆಲ್ಲ ಬರುತ್ತಲ್ಲಾ ಸಿಪ್ಪೆ
ಹ್ಮ ಹಾ
ಕಡಲೆದು ಶೇಂಗಾ
ಹ್ಮ್ ಹ್ಮ್
ಆದ್ರೆ ಸಿಪ್ಪೆ ಅವೆಲ್ಲಾ ಇಟ್ಟಿದ್ದೀರ ಮತ್ತೆ ನಮ್ದ್ದಿದಿತ್ತಾ ಏನದ ಇದು ಪುರಾ ಅಲ್ಸಂದಿ
ಹಾ ಹಾ
ಅಲ್ಸ ಇದು ಬರುತ್ತಲ್ಲ ಅದು ಶಿಪ್ಪೆ
ಹಾ ಹಾ ಹೌದು
ತಗ್ದಿ ಇಟ್ಟಿದೀವಿ ತುಂಬಾ ಇದಾವೆ ಅದಲ್ಲೇ ಮಾಡ್ಕೋಬುದು ಆರಾಮ್ಸೆ
ಹ್ಮ ಹ್ಮ್ ಒಳ್ಳೇದ ಬಿಿಡಿ ಸ್ಟಾಕ್ ಇದ್ರೆ ಮಾಡ್ಲಿಕ್ಕೆ ಪರವಾಗಿಲ್ಲ ನೀವು ಸ್ಟಾಕ್ ಇರ್ಲಿಲ್ಲ ಅಂದ್ರೆ ಸಮಸ್ಯೆ ಆಗತ್ತೆ
ಹ್ಮ್ ಹಾಗೌದು
ಮೀನು ಇರ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗತ್ತಲ್ಲ
ಹ್ಮ್ ಹೌದು್ರ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಬ್ರೂ ನಮ್ ಮನಲ್ಲ ಹ ತರಾನೇಮ್ಮ ಮನೆ ಹತ್ರಾನೇ ಮಾಡ್ತಿರೋದು ಅವೆಲ್ಲ
ಹೌದಾ
ಹ ಅಂದ್ರೆ ನಮ್ ಮನ ನಮ್ ಊರಿನ ಹೊರಗಡೆ ನಮ್ದ ಒಂದು ಒಂದ್ ಏಕ್ರೆ ಹೊಲ ಆಯ್ತಾ
ಹಾ ಹಾ ಹಾ
ಅಲ್ಲೇ ನಾವು ಬೇಸ್ಮಿಬ್ಟ್ ಮಾಡ್ಸಿದ್ದೀವಿ ಇವಾಗ ಮನೆ ಕಟ್ಸಕ್ಕೆ
ಹ ಹ ಹ
ಪಕ್ಕಾನೇ ಇರ್ಲಿ ಅಂತ ಇವಾಗ ಕುರಿಗಳಿಗೂ ಕೂಡ ಮಾಡ್ಸಿದ್ದಾರೆ
ಹೌದು ಶೆಡ್ ಮಾಡಿದ್ದೀರಾ
ಹ ಒಂದ್ ನಲ್ವತ್ ಕುರಿ ಮಾಡಂಗೆ ಮಾಡ್ಸಿದರೆ
ಈಗ ಯಾವಾಗ ಬ್ರದರ್ ನಿಮ್ಮ ನಿಮಿಂತ ಚಿಕ್ಕ ಇದರಲ್ಲ
ಹ ನಮ್ ಚಿಕ್ಕವ್ರೊಬ್ರು
ಹ್ಮ ಹ್ಮ್ ಚಿಕ್ಕವರಿಗೆ ಅವ್ರು ಓದ್ತಿದಾರ ಅವರು
ಹ್ಮ್ ಅವರು ಕಾಂಪ್ಲೇಟಿವ್ ಓದತಿದಿದ್ದಾರೆ ಬ್ರೋ
ಹ್ಮ್ ಹ್ಮ್ ಅವ್ರೇನ್ ಓದಿರೋದು
ಅವರು ಪಿ ಯು ಸಿ ಸೈನ್ಸ್ ಮಾಡಿ ಬಿ ಎ ಮಾಡಿದ್ರು ಡಿಗ್ರಿನಲ್ಲಿ
ಹ ಹ
ನಾನ್ ಪಿ ಯು ಸಿ ಕಾಮರ್ಸ್ ಮಾಡಿ ಬಿ ಎ ಮಾಡಿದೆ
ಈಗ ಅವ್ರಗ ಆದ್ರು ಅದ್ನೇ ಗೈಡ್ ಮಾಡಿ ಏನ ಅವ್ರ ಕಂಬೈಂಡ್ ಓದ್ತಾರ ಒಬ್ರೇ ಓದ್ತಾರ ಅವ್ರು
ಇಲ್ಲ ಅವ್ರ ಕಾಂಬಿನೆಡ್ ಓದ್ತಾರೆ ಅಂದ್ರೆ ಅವ್ರು ಹಾಸ್ಟೆಲ್ ನಲ್ಲಿ ಇದಾರೆ ಅಲ್ಲಿೇ
ಹಾ ಹಾ
ಹ ಅವ್ರ ಜೊತೆಗೆಲ್ಲ ಓದೋರ ಇದಾರೆ ಕಾಂಪಟೇಟಿವ್ ಫಲ್ಡರೇ ಇದಾರೆ ಎಲ್ರು ಇಯರ್ಸ್ ಹ
ಅಂದ್ರೆ ಕಂಬೈಂಡ್ ಆದ್ರೆ ಜಾಸ್ತಿ ಕಾನ್ಸಂಟ್ರೇಟ್
ಹ್ಮ್ ಹ್ಮ್ ಹೌದೌ ಸರಿ ಬ್ರೋ ಆಯ್ತು ಹ
ಕಾಲ್ ಮಾಡ್ತೀನ ತಗಿ ಹಾಂ ಓಕೆ ಓಕೆ ಬಾಯ್